ಏನ್ ಮಾಡಕತಿ
ಏನಿಲ್ಲ ಕುಡ್ದು ಮಾಾವಿನಣು ತಿಂದು ಇವಾಗ ಕೂತಿದ್ವಿ ನೀ ಏನ್ ಮಾಡಡಗತಿ
ನಾನು ಏನಿಲ್ಲ ಊಟ ಮಾಡಿದ್ವಿ ಊರಿಗೆ ಹೋಗಿದ್ದೆ ಊರಿಂದ ಬಂದೆ ಮಲ್ಕೊಂಡೆ ಒಂದ ನಾಲ್ಕೈದ ಗಂಟೆ
ಹ್ಮ್
ಆಮೇಲೆ ಎದ್ದು ಅಡಗೆ ಮಾಡಿ ಊಟ ಮಾಡಿ ಏನೋ ಸಿನಿಮಾ ನೋಡ್ತಿದ್ವಿ
ಊರಲ್ಲ ಏನೇನ್ ಮಾಡ್ದಿ
ಊರಲ್ಲಿ ಹೋಗಿದ್ದೆ ಒಂದ ಮೂರ್ ದಿನ ಏನುೋ ನಾಲ್ಕ್ ದಿವ್ಸ
ಹ್ಮ್
ಆಯ್ತು ಏನ್ ಮನೆಯಲ್ಲೇ ಇರೋದು ಒಂದ್ ದಿನ ನನ್ನ ಗೆಳತಿಿ ಊರಿಗೆ ಹೋಗಿದ್ವಿ
ಹಾ
ಹೋಗಿ ಅಲ್ಲೇನೋ ಸುಮ್ಮ್ನೆ ಯಾವದೋ ಒಂದು್ ಗುಡ್ನೋ ಬೆಟ್ಟನ ಏನೋ ಸುತ್ತಾಡ್ಕೊಂಡು ಬಂದು ನಿನ್ನೆ ಈ ಕಡೆ ಬಂದೆ
ಅಲ್ಲಿ ಹೋದದಲ್ಲಿ ಏನೇನ್ ತಿಂದ್ರಿ
ಅಲ್ಲಿ ಏನು ಹೊರಗಡೆ ಏನು ತಿಂದಿಲ್ಲ ಅಲ್ಲಿ ಒಬ್ಬರು ಸಂಬಂಧಿಕ ಮನೇಲಿ ಹೋಗಿ ಊಟ ಅಡಗೆ ಮಾಡಿದ್ ಅವ್ರು
ಹಾ ಏನ್ ಅಡ್ಗೆ ಮಾಡಿದ್ರು
ಅನ್ನ ಸಾಂಬರ್ ಪಲ್ಲೆ
ಹ್ಮ್ ಯಾವ ಪಲ್ಲೆ
ಅದು ಯಾವ್ದೋ ಪಲ್ಯ ಮಾಡಿದ್ರೆ ಯಾವ್ದೋ ತರಕಾರಿ
ಹಾ
ತಿಂದು ಮತ್ತಲ್ಲಿಂದ ಮತ್ತೆ ನಮ್ಮೂಗ್ ಬಂದಿ
ಹ್ಮ್ ಹ್ಮ್
ಅವ್ರ ಬಪ್ಪ ಅದೇನು ತಿನ್ನಕ್ ಸಿಹಿ ತಿಂಡಿ ಕೊಡ್ಸಿದ್ರು
ಹಾ
ತಗೊಂಡು ಮತ್ತೆ ನಮ್ಮ ಮೂರ್ ಬಸ್ ಹತ್ಕೊಂಡು ಬಂದ್ವಿ ಎರಡು ಅದು ಎಪ್ಪ ಅಪ ಸಾಕಾಯ್ತು ಎರಡು ಗಂಟೆ ಇರೋ ದಾರಿನ ಬಸ್ ಎಲ್ಲಾ ಅಂದ್ರೆ ಒಳ್ಗೊಳ ಹಳ್ಳಿಗಳಿಗೆಲ್ಲ ಹೋಗಿ ಹೋಗಿ ಬಂದ ಮೂರ್ ತಾಸ ಆಯ್ತು ಬರಷ್ಟಿಗೆ
ಹ್ಮ್
ಬಸನ ಕುಂತ್ ಕುಂತ್ ಕುಂತ್ ಕುುಂತ್ ಬೇಜಾರಯತ್
ಹ್ಮ್ ಹ್ಮ್
ಎಲ್ಲ ಕಡೆ ನಿಲ್ಸ್ತಾ ನಿಲ್ಸ್ತಾ ಮೂರ್ ಗಂಟೆ ಆಯ್ತ್ ಬರ ಅಷ್ಟ್ರಲ್ಲೇ
ಹ್ಮ್ ನೋಡಿ ಹಬ್ಬ ಬೇಕಲ್ವಾ
ಅಂದ್ರೆ ಈ ಕಡೆ ಬರೋದು ದಾರಿಲ್ಲಿ ಅದು ಒಂದೇ ಇತ್ತು ಬಸ್ ಮತ್ತೆ ಅದು ಬಿಟ್ರೆ ಐದ್ ಗಂಟೆಗಿತ್ತು ಹ
ಹಾ
ಅದಕ್ಕೆ ಇನ್ನುೂ ಎರಡ್ ಗಂಟೆ ಏನ್ ಮಾಡೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಂತ ಅದೇ ಬಸ್ಸಿಗೆ ಬಂದ ಮೂರ್ ಗಂಟೆ ಅ ಮೂರವರೆಗೆ ಅಲ್ಲಿಂದ ಬಿಡ್ತು
ಹಾ
ಮನೆ ಬರಷ್ಟ್ರಿಗೆ ಆಾರೂವರೆ ಹಿಂಗಾಗಿತ್
ಹ್ಮ್ ಹ್ಮ್
ಬಂದು ಮತ್ತೆ ನನ್ನ ನನ್ನೂರಲ್ಲಿ ಒಬ್ಳು ಫ್ರೆಂಡ್ ಸ್ನೇಹಿತ ಇದ್ಲು ಅವರು ನಮ್ಮ ಮನಯಾಗ ಬಂದ್ಲು
ಹ್ಮ್
ಇದ್ರು ಕೂಡಿ ಅವತ್ ಅಲ್ಲೇ ಒಂದ್ ಸ್ವಲ್ಪ ಹೊತ್ತ ಇದ್ದು ಮತ್ತ ಏಳುವರೆಗೆ ಹಿಂಗ ಅವಳವಳು ಮನೆಗ್ೋದ್ಲು ಮತ್ತೆ ಮಾಮೂಲಿ ನಾ್ ನಮ್ಮ ಮನೇಲಿ ಕೆಲ್ಸ ಮಾಡ್ತಾ ಊಟ ಮಾಡ್ತಾ
ಹ್ಮ್
ಪೃತ್ ನಿನ್ನೆ ಬರ್ಬೇಕಾದ್ರೆ ಮತ್ತೆ ನನ್ನ ಇನ್ನೊಬ್ಳು ಸ್ನೇಹಿತೆ ಬಂದಿದ್ಲು
ಹ್ಮ್
ಅಂದ್ರೆ ಹೋದಾಗ ಅವಾಗವಾಗ ಏನು ಎಲ್ಲೋ ಅವ್ರ ಮನೆಯಲ್ಲಿ ಇಲ್ಲ ನಮ್ಮ್ ಮನೆಯಲ್ಲಿ ಸೇರ್ಕೊಂಡಿರ್ತೀವಿ ನಮ್ಮೂಊರಲ್ಲಿ ಒಂದ ಮಠ ಐತೆ ಆ ಮಠಕ್ ಹೋಗಿರ್ತೀವಿ
ಹ್ಮ್ ಏನ್ ಸ್ಪೆಷ ಏನು
ವಿಶೇಷ ಅಂತ ಏನಿಲ್ಲ ಹೋದಾಗ ಮತ್ ಅಲ್ಲಿ ನ ಮೂಊರಲ್ಲಿ ಹೋಗಕ ಯಾವ್ದದು ಏನು ಗಾರ್ಡನ್ ಗಳು ಅದೇನ ಇರಲ್ಲ ಅಂದ್ರೆ ಜಾಸ್ತಿ ಇಲ್ಲ ಅಷ್ಟೊಂದು ಹೋದ್ರೆ ಕಾಲೇಜ ಅಲ್ಲಿ ಮಾಡಿರೋ ಗಾರ್ಡನ್ ಆ ಟೈಪ್ ಹೋಗ್ಬೇಕು ನಾವೇನಲ್ಲ ಸುತ್ತಾಕ ಹೋಗಲ್ಲ ಸು್ನೆ ಹೋಗ್ತ ವಿ ದೇವರ ಆಶೀರ್ವಾದ ತಗೋತೀವಿ
ಹ್ಮ್
ಬರ್ತೀವಿ ಅವ್ರ ಮನೇೆಯಲ್ಲಿಾದ್ ಒಂದ ಸ್ವಲ್ಪ ಹೊ ಟೈಮ್ ಪಾಸ್ ಮಾಡ್ತೀವಿ ಇಲ್ಲ ನಮ್ಮ್ ಮನೇಲಿ ಬಂದ ಒಂದ್ ಸ್ವಲ್ಪ ಹೊ ಟೈಮ್ ಪಾಸ್ ಮಾಡಿ ಆಯ್ತು ಹಂಗೇನು ಅಡ್ಡ ಆಡ್ತತಿವಿ ನಿನ್ನೆ ಅವ್ರ ಮನೆಯಲ್ಲಿ ನಾಷ್ಟ ಮಾಡಿದ್ವಿ ಅವ್ರಮ್ಮ ಇದು ಪಲಾವ್ ಮಾಡಿದ್ರು
ಹ್ಮ್
ಅವ್ಳಿಗಂತೂ ಮಾಡ್ತಾಳ ಎಷ್ಟಕ್ಕೊಂದ್ ಖಾರಾರ ಹಾಕಿರ್ತಾಳ ಇಲ್ಲಾಂದ್ರೆ ಅದು ರೈಸ್ ಅದು ಅನ್ನಪ್ಪ ಲವ ಹೋಗ ಕರಿಂದು ಮೊಸರನ್ನ ಆಗಿರ್ತದ ಹಂಗ ಮಾಡ್ತಾವ
ಹಾ
ಆರಮ್ಮ ಮಾಡಿದ್ರು ಚೆನ್ನಾಗ್ ಮಾಡಿದ್ರು ನಾವು ಅಂದ್ರೆ ನಾ್ ಮಟ್ಟಕ್ಕ ಹೋಗ್ ಬರಷ್ಟಿಗೆ ಮಾಡಿದ್ರು
ನಿಮಗ್ ಬರುತ್ತಾ ಮಾಡಾಕ
ಹ್ಮ್ ಬರ್ತೈತಿ ನನಗ್ ಬರ್ಲಾರ್ದೇನು
ಎಷ್ಟು ವಿಧ ವಿಧವಾದ ಪಲಾವ್ ಮಾಡ್ತಿ
ಏನಿಲ್ಲ ಟೊಮೆಟೊ ಹಾಕಿದ್ರೆ ಟೊಮೆಟೊ ರೈಸ್
ಹಾ
ಮತ್ತೆ ನೀ ಎಲ್ಲಾ ತರಕಾರಿ ಹಾಕಿದ್ರೆ ತರಕಾರಿ ಪಲಾವ್
ಹ್ಮ್
ಮಸಾಲೆ ಖಾರ ಹಾಕಿದ್ರೆ ಮಸಾಲೆ ರೈಸ್
ಹ್ಮ್ ಹ್ಮ್
ಮತ್ತೆ ಲೆಮನ್ ಪೌಡರ್ ಅಂತ ಸಿಗ್ತದೆ ಅಂಗಡಿಿಯ ಒಳಗೆ ಅದನ್ನ ಹಾಕಿದ್ರೆ ಆಯ್ತು ಲೆಮನ್ ರೈಸ್
ಹ್ಮ್
ಪುಳಿಹೋಗ್ರೆ ತಂದ್ರೆ ಪುಳಿಹೋಗ್ರೆ
ಹ್ಮ್
ಮಾಡದು ಮತ್ತೆ ಬಿಸಿ ಬೆಳೆ ಭಾತ ಅಂತ ಮಾಡ್ತೀವಿ ಅದೇ ಹೇಳಕತಿಲ್ಲ ಬಿಸಿಬೇಳೆ ಬಾತಂತ ಮಾಡ್ತೀವ ಅದ್ರಲ್ಲಿ ಬೇಳೆ ಹಾಕ್ಬಿಟ್ಟ ಬೇಯಿಸಿದ್ರೆ ಬಿಸಿ ಬೆಳೆ ಬಾತು
ಈ ಸಾರಿ ಬಂದಾಗ ಬಿಸಿಬೇಳೆ ಬಾತ್ ಮಾಡ್ತೀಯ
ಹಾ ಮಾಡ್ತೀನಂತ
ಬಹಳ ದಿನ ಆಯ್ತು
ಹ್ಮ್ ಮಾಡಕೊಡ್ತೀನ್ ತಿನ್ನಾಕತ್ ಮತ್ ನೀವೇಏನ್ ಮಾಡ್ತಿದ್ರಿ ಎಲ್ಲಾ ಅಡಗೆ ಮಾಡ್ತೇನಿ ಅಂದ್ರೆ ಸಸ್ಯಾಹಾರಿ ಅಷ್ಟೇ ಮಾಂಸಹಾರಿ ಅಲ್ಲ
ಹ್ಮ್ ಹ್ಮ್ ಮೊಟ್ಟೇನ ತಿನ್ನಲ್ಲ
ನಾ ತಿನ್ನಲ್ಲ ಹೇಳಲ್ಲ ನಂದ ಫ್ರೆಂಡ್ ಆಕಿ ಅವ ಮನೆಗ್ ಹೋಗಿದ್ದೆ ಪಲಾವ್ ತಿಂದ್ವಿ ಹಾಕಿ ಏಲ್ಲಾ ತಿಂತಾಳ ಅಂದ್ರೆ ಇದು ತಿನ್ನಳ ಮೊಟ್ಟೆ ತಿಂತಾಳೆ ಎಲ್ಲಾ ಅಂದ್ರೆಲ್ಲ ಅಲ್ಲ
ಹ್ಮ್ ಮೊಟ್ಟೇಲಿ ಏನೇನ್ ಮಾಡ್ಕೊಡ ಏನೇನ್ ಮಾಡ್ ತಾರಂತ ಗೊತ್ತಾ
ಗೊತ್ತು ಆದ್ರೆ ನಾ ಅದೆಲ್ಲ ಮಾಡಲ್ಲ ಪತ್ನಿ ಮಾಡ್ ಕೊಡು ಅಂತ ಕೇಳಕ್ ಹೋಗ್ಬೇಡ್ವ ನಂಗ ಗತ್ ಏನೇನ್ ಮಾಡ್ತಾರಂತ ಅಷ್ಟೇ ನಿನಗ್ ಮಾಡಕ್ ಬರ್ತೈತಿ ಹಾ
ಹಾ
ಏನೇನ್ ಮಾಡ್ತಿ
ಮೊಟ್ಟೆ ಹಾಕಿ ಹ್ಮ ಸಾಂಬಾರ್ ಮಾಡ್ತೀನಿ
ಹ್ಮ
ಮತ್ತೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ತೇನಿ
ಹಾ
ಮತ್ತೆ ಮೊಟ್ಟೆ ಹಾಕಿ ಪಲಾವ್ ಮಾಡ್ತೇನಿ
ಹ್ಮ್ ಚೀ ಅದೆಲ್ಲ ತಿಂತೀಯಾ
ಇಲ್ಲ ಹಂಗೆ ನೋಡಿದೀನಿ ಮಾಡ್ಬೇಕಕ್ ಅನ್ಕೊಂಡಿದೀನಿ ಅದ್ರ ಮನ್ಯಂಗ ಮಾಡಕ್ ಬಿಟ್ಟಿಲ್ಲ ಇನ್ನು
ಬಿಡು ಮತ್ ನನ್ ಮೇಲೆ ಎಲ್ಲಾ ನೀ ಪ್ರಯೋಗ ಮಾಡ್ಬೇಡಮ್ಮ ತಾಯಿ ನಯಾನ ತಿನ್ನಲ್ಲೇ ಬಿಡು
ಒಂದೇ ಮೊಟ್ಟೆ ಕುದಿಸ್ಕೊ ತಿನ್ನಕಷ್ಟೇ ಬಿಡ್ತಾರ
ಹ್ಮ್
ಅದು ಬಿಟ್ಟು ಬೇರೆ ಬೇರೆ ಮಾಡ್ತಿವಂದ್ರ ಮಾಡಾಕ್ ಬಿಡಂಗಿಲ್ಲ
ಹ್ಮ್ ಮನೆಯಲೆಲ್ಲ ಮಾಡ್ತೀರಾ ನೀವತ್ನ
ಕುದ್ಸದಷ್ಟೇ ಬೇರೆೇ ಏನು ಮಾಡಕ್ಕಾಗಲ್ಲ ನಿಮ್ಮಲ್ಲಿ
ನಮ್ಮ್ ಮನೇಲಿ ಇಲ್ಲಿ ಮಾಡ್ತೀವಿ ಅಲ್ಲಿ ಊರಲ್ಲಿ ಮಾಡಲ್ಲ ನಾವ್ ಇಲ್ಲ ಇದೀವಲ್ಲ ಇಲ್ ಮಾಡ್ತಾರ ಅದೇ ಮೊಟ್ಟೆ ಅಷ್ಟೆ ಮತ್ತೇನ್ ಬೇರೆ ಮಾಡಲ್ಲ
ಹ್ಮ್
ಅದು ನಾ ಮಾಡಲ್ಲ ನಮ್ಮ ಅಕ್ಕ ಮಾಡ್ತಾವ
ಹ್ಮ್
ಅದೇನೋ ಸಂಬಾರೂ ಪಲ್ಯ ಏನೋ ಮಾಡಿರ್ತಳ
ಹ್ಮ್ ನೀ ಮುಟ್ಟತ ಅಲ್ವಾ ಅದನ್ನ
ನಾನ್ ಮುಟ್ಟಲ್ಲ ಅವಳೇ ಮಾಡಿ ಅವಳೇ ಪಾತ್ರೆ ತೊಳಿತಾಳದನ್
ಹ್ಮ್ ಹ್ಮ್ ಕಂಪನಿ ಆದ್ರರು ಕೊಡ್ಬೇಕಲ್ಲ ಒಂದ್ ಸ್ವಲ್ಪ ತಿಂದು
ಹ ಹಾ ಕೊಡದಿಲ್ಲ ನಾನು ಆದ್ರೆ ಯಕಿಂದ ಸ್ನೇಹಿತರು ಯಾರಾದ್ರು ಬಂದಿದ್ರೆ ಮಾಡ್ತಲ್ಲದು ಮೊಟ್ಟೆ ಇದ್ದ ಏನಾದ್ರು
ಹ್ಮ್ ಮತ್ತೆ ನಿನ್ ಸ್ನೇಹಿತರು ಬಂದ್ರೆ ವೆಜ್ಜೆ ತಿಂದ್ ಹೋಗ್ಬೇಕಾ
ಹ್ಮ್ ಸಸ್ಯಹಾರಿ ನಾನು ಸಸ್ಯಹಾರಿ ನಾನು ನಾ ಯಾರಿ ಗ ಅಡಿಗೆ ಮಾಡ್ಕೊಡ್ತೀನ ಅವ್ರಗೂ ಸಸ್ಯಹಾರಿ
ಅವ್ರ ಹೋಗಿ ತಿನ್ಬೇಕನ್ಸಿತ್ತಂದ್ರೆ
ತಿಂದೆ ಹ ತೋಮನ್ ತಿನ್ ಅಂತ ತಿನ್ನದು
ಹಾ ಮತ್ತೆ
ಮತ್ತೇನ್ ಸಮಾರೋಹ ಮತ್ತೆ ಊರಿಗೆ ನಮ್ದ ಪರೀಕ್ಷೆ ಇತ್ತು ಅದಕ್ಕೆ ಮತ್ತೆ ಬಂದ್ಬಿಟ್ಟೆ ಇಲ್ಲಿ
ಹಾ
ಓಪೆಕ್ ಮತ್ತೆ ಪರೀಕ್ಷೆ
ಯಾವಾಗ ಹೋಗ್ಬೇಕು
ಎ ಮತ್ತೆರಡು ದಿವಸ ಆದ್ಮೇಲೆ ಇನ್ನೊಂದೈತೆ
ಹಾ
ತಿನಿ ಮತ್ತೆ ನೀನೇನ್ ಮಾಡ್ತಿದ್ದಿದೆ
ನಾನ ನ ನಾನ ಏನಿಲ್ಲ ಟೀ ಮಾಡ ಟೀ ಮಾಡ್ದ ಕುಡ್ದೆ ಹಾಗೆ ಒಂದ್ ಮಾವಿನ ಹಣ ಕಣ್ಣಿ ಕಾಣ್ತು ಅದನು ಒ ತಿಂದೆ
ಏನು ಚಕಡು
ಚಾ ಚಾ ಕುಡ್ದ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾವಿನ ಕಾಯಿ ತಿಂದೆ
ಯಗ ಮಿನದಾ
ಹಾ ಏನ್ ಮಾಡ್ತಿದೀಯಾ ಜಾಬ ಒ ಕ ಪಡ್ ಸಂದ ಕಡೆ